ಹಲೋ
ಹಲೋ
ನಮಸ್ತೆ
ನಮಸ್ತೆ ಊಟ ಆಯ್ತಾ ಆರಾಮ್ದಿರಾ
ಹಾ ಆಯ್ತು ಆರಾಮ ಅಲ್ವಾ ನೀವು ಎಲ್ಲಾ
ಹಾ ಆರಾಮಿದೀವಿ ನೀವ್ ಆರಾಮಿದರಾ
ಹ್ಮ್ ನಾವು ಚೆನ್ನಾಗಿದೀವಿ
ಹ್ಮ್ ಏನ್ ಊಟ ಮಾಡಿದ್ರಿ
ಏನಿಲ್ಲ ಅನ್ನ ಸಾಂಬಾರ್ ಮೊಟ್ಟೆ ಕೊಟ್ಟಿದರು ಚಪಾತಿ ಇದ್ದವು ಕಾಳು
ಹೌದಾ
ನೀವೇನ ಮಾಡಿದ್ರಿ ಊಟ
ಚಪಾತಿ ಬೀಟ್ರೊಟ್ ಪಲ್ಲೇ ಮೊಟ್ಟೆ ಅನ್ನ ಸಾಂಬಾರ
ಹೌದಾ
ಹಾ
ಏನ್ ನೆನ್ಸಗೂಳ್ಳದೆ ಇಲ್ಲ ನಮ್ಮನಾ
ಏನ್ನಿಲಾ ನೆನ್ ನೆನ್ಸ್ಕೋತೀವಿ ಆದ್ರ ಫೋನ್ ಮಾಡಕು ಕರೆ ಮಾಡಿರೋದಿಲ್ಲ ಅಷ್ಟೇ
ಹ ಹೌದಾ
ಹ್ಮ್
ಹ್ಮ್ ಏನ್ ಮಾಡ್ತಿದಿರ ಇವಾಗ
ಏನಿಲ್ಲ ಸುಮ್ಮ್ನೆ ಕೂತಿದ್ವಿ
ಹಾ
ನೀವ ಏನ್ ಮಾಡ್ತೀ
ಮಾಡೋಕ ಏನ್ ಕೆಲ್ಸ ಇಲ್ವಾ
ಈಗೇನು ಕೆಲ್ಸ ಇಲ್ಲ
ಹಾ
ನೀವೇನ್ ಮಾಡ್ತಿದ್ದೀರಾ
ಏನಿಲ್ಲ ಖಾಲಿ ನಮಗೂ ಏನ್ ಕೆಲಸ ಇಲ್ಲ ಅದಕ್ಕೆ ನಿಮ್ ನೆನ್ಸ್ಕೊಂಡು ಫೋನ್ ಮಾಡಿದೆ
ಹಾ ಏನ್ ಅಪರೂಪಕ್ ನೆನ್ಪ ಮಾಡ್ಕೊಂಟಿದಿ
ಹಾಗೇನಿಲ್ಲ ಹಾಗೆ ಮಾಡಿದೆ ನೀವ ಅದರ ನೆನ್ಸ್ಕೊಳ್ಳೋದಿಲ್ಲ ಅಲ್ವ ನಮ್ಮನ ನಾವ ಅದರು ನೆನ್ಸ್ಕೊಂಡ ಹಚ್ಚತ್ತೀವಿ ಮತ್ತೆ
ಹಾ ಹಂಗ
ಹೇಗಿದೆ ನಿಮ್ ಕಾಲೇಜ್ ಜೀವನ
ನಮ್ಮ್ ಕಾಲೇಜ್ ಜೀವನ ಎ ಚೆನ್ನಾಗಿಲ್ಲ ನಿಮ್ ಕಾಲೇಜ್ ಜೀವನ ಏಗೈತೆ
ಹ್ಮ್ ಇದೇ ಸುಮಾರಾಗಿ
ಸುಮಾರಾಗ್ಯ ಹೆಂಗೈತಿ ನಿಮ್ಮ ಕಾಲೇಜ್
ಹಾ ಏನಿಲ್ಲ ದಿನ ಹೋಗ್ಬೇಕು ಒಂದು ಉದ್ಯಾನವನ ಇಿಲ್ಲ ಏನಿಲ್ಲ ಒಂದು ಬೋರ್ಡ್ ಒಂದೇ ಇದೆ ನೋಡಿ ಕಾಲೇಜ ಅದು ಬಿಟ್ಟು ಬೇರೆ ಏನಿಲ್ಲ ಕಾಲೇಜ್ ಗೋಡೆಗೆ ಹ
ಹ್ಮ ಕೊಠಡಿಗಳೆಲ್ಲಾ ಚೆನ್ನಾಗಿದ್ದಾವ
ಕೊಠಡಿ ಎಲ್ಲ ಚೆನ್ನಾಗಿದ್ದಾವೆ ಬಟ್ ಗಾಳಿ ಇಲ್ಲ ಅಷ್ಟೇ ಗಾಳಿ ಅಂತ ರ ಬರೋದಿಲ್ಲ ಬರವಾಗಿದ್ದರೆ ನೈಸರ್ಗಿಕವಾದ ಗಾಳಿನೇ ಬರಬೇಕು ಕಿಟಕಿಯಿಂದ
ಹ
ನಿಮ್ ಕಾರ್ಯದ ಅಷ್ಟು ಚೆನ್ನಾಗಿಲ್ಲ ಹೇಳಿ
ನಮ್ ಕಾಲೇಜು ಏನ್ ಚೆನ್ನಾಗಿಲ್ಲ ನಮ್ ಕಾಲೇಜು ನಿಮ್ ತರಾನ ಇದೆ ಅಲ್ಲಿ ಒಂದು ಉದ್ಯಾನವನ ಇಲ್ಲ ಏನು ಇಲ್ಲ ಶಿಕ್ಷಕರಂತೂ ಮುಗುದು ಒಬ್ಬೊಬ್ರು ಒಂದೊಂದ್ ಆಕಾರದ ಒಂದೊಂದ್ ರೀತಿ ಒಳಗಿ ಇರ್ತಾರ
ಹೌದಾ ನಿಮಗೆ ಯಾವ್ ಶಿಕ್ಷಕರ ಚೆನ್ನಾಗಿದ್ದಾರೆ ಚೆನ್ನಾಗ್ ಮಾತಾಡಸ್ತಾರೆ
ನಮ್ಗೆ ಯಾವ ಶಿಕ್ಷಕರು ಚೆನ್ನಾಗಿಲ್ಲ ಯ ಶಿಕ್ಷಕರ ಇಷ್ಟ ಆಗೋದಿಲ್ಲ ನ ನಮ
ಹೆಂಗಂದ್ರೆ ಹೆಿಂಗೆ ಗುರುವೇ ಮೊದಲೇ ದೇವರು ಅಂತ ಹೇಳ್ತಾರೆ ನೀವೇ ನಿ ಹೇಳ್ರರೆ
ನಮ್ಗೇನ ನಮ್ ಯಾವ ಶಿಕ್ಷಕರು ಇಷ್ಟ ಆಗಲ್ಲ ನಿಮ್ಗೆ ಯಾವ ಶಿಕ್ಷಕರು ಇಷ್ಟ ಆಗ್ತಾರ ನಿಮ್ ಕಾಲೇಜ್ ಒಳಗ
ನಮ್ಗೆ ಒಬ್ಬರು ಇದ್ದಾರೆ ಪಠ ಮಾಡೋರು
ಹೌದಾ ಏನಿರುತ್ತ
ಹಾ ಸೂರ್ಯ ಸೂರ್ಯ ಮೇಡಮ್ ಅಂತಾರೆ ಅವರೇ ಇಷ್ಟ ನಮ್ಗೆ
ಹೌದಾ ಹ್ಮ್
ತುಂಬಾ ಇಷ್ಟವಾದ ಶಿಕ್ಷಕಿಯವರು
ಹೌದಾ
ಹಾ
ಅಷ್ಟ ಚೆನ್ನಾಗ್ ಪಾಠ ಹೇಳ್ಕೊಡ್ತಾರ ಅವರು
ಅಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಜೀವನದ ಬಗ್ಗೆ ಭಾರಿ ಮಾತಾಡ್ತಾರೆ
ಓಹ ಹೌದಾ
ಕೂದಲನ್ನು ಕತ್ತರಿಸಿ ಉಗುರುಗಳನ್ನು ಕತ್ತರಿಸಿ ಹ ಗಡ್ಡವನ್ನು ಕತ್ತರಿಸಿ
ಒಟ್ ನಲ್ಲಿ ಶಿಸ್ತು ಇರಬೇಕೆಂಬ ಕಲಿಸಿಕ ಕೊಡುತ್ತಾರೆ ಅದಕ್ಕೆ
ಅದಕ್ಕೆ ನಿಮ್ಗೆ ನಿಮ್ ಸೂರ್ಯ ಶಿಕ್ಷಕರಂದ್ರೆ ತುಂಬಾ ಇಷ್ಟನಾ
ಹೌದಾ ನನಗೆ ಅವರೊಬ್ಬರೇ ಇಷ್ಟ ನೋಡಿ
ಹ ಮತ್ತೆ ಬೇರೆ ಶಿಕ್ಷಕಿಯರು ಯಾರು ನಿಮ್ಗೆ ಇಷ್ಟ ಆಗೋದಿಲ್ವಾ ಯಾರು ಒಳ್ಳೇರಂತ ಅನ್ಸೋದಿಲ್ವಾ
ಹೌದು ಇನ್ನೊಬ್ಬರು ಇದ್ದಾರೆ ಅವರು ಬಟ್ ಪಾಠ ಮಾಡೋದಕ್ಕೆ ಬರೋದಿಲ್ಲ
ಪಾಠ ಪಾಠ ಮಾಡದಕ್ಕೆ ಬರೋದಿಲ್ವಾ
ಪಾಠ ಮಾಡೋದಕ್ಕೆ ಬರೋದಿಲ್ಲ ಕಲಾ ಮೇಡಮ್ ಅಂತ ಅವರೂ ಇಷ್ಟ
ಹೌದಾ
ಅವರು ಖಾತೆ ಖಾತೆಯ ಶಿಕ್ಷಕಿ ಅವರು ಖಾತೆಗಳು ದುಡ್ಡನ್ನು ಕಟ್ಟಿಸ್ಕೊಳ್ಳುವುದು ಇದೇ ಮಾಡುವುದು ಒಂದ್ ರೂಪಾಯಿ ದುಡ್ಡು ಕಮ್ಮಿ ಮಾಡಂದ್ರೆ ಮಾಡೋದಿಲ್ಲ
ಆ ಶಿಕ್ಷಕರು ನಿಮ್ಗೆ ಇಷ್ಟ ಆಗ್ತಾರಾ
ಹೌದು ಅವತ್ತು ಎರಡು ರೂಪಾಯಿ ಕಮ್ಮಿ ಇಸ್ಕೊಂಡಿದಿದ್ದಾರೆ ನಾನು ಅಲ್ಲ ಅದಕ್ಕೆ ಅವ್ರು ಇಷ್ಟ
ಯಾಕ ಇಷ್ಟ ಎರಡ್ ನೂರು ರೂಪಾಯಿ ಕಡಿಮೆ ಇಸ್ಕೊ್ಬಿಟ್ರ ನಿಮ್ಗೆ ಇಷ್ಟ ಆಗ್ಬಿಡ್ತಾರ ಅವ್ರು
ಹಾ ಮತ್ತೆ ಎರಡ್ ನೂರ ಏನು ಯಾರಿಗಾದ್ರೂ ಸುಮ್ಮನೆ ಬರೋದಿಲ್ಲ ಅಲ್ವಾ
ಹ್ಮ ಹೌದ್ ಬಿಡಿ
ನಿಮಗ್ ಯಾರು ಇಷ್ಟ ನಿಮ್ಮ್ ಕಾಲೇಜಲ್ಲಿ ಯಾರು ಇಷ್ಟ ಇಲ್ವಾ
ನಮ್ ಕಾಲೇಜ್ ಒಳಗ್ ನನ್ಗ್ ಯಾವ ಟೀಚರ್ಸ್ ಇಷ್ಟ ಆಗೋುದಿಲ್ಲ
ಹಾ ನಿಮ್ಮ ಗೆಳೆಯರು ಗೆಳ ಯಾರ ಯಾರ ಇಷ್ಟ ಹೆಂಗಾರೆ ಚೆನ್ನಾಗಿದಾರಾ
ಏ ಚೆನ್ನಾಗಿದ್ದಾರ
ಹೇಗೆ ಎಲ್ಲ ಮಾತನಾಡಸುವುದು ಹೇಗೆ
ಎಲ್ರು ಚೆನ್ನಾಗ್ ಮಾತಾಡ್ಸ್ತಾರ ಅವ್ರಿಗೆ ಬೇಕಾದಾಗ ಬ್ಯಾಡದಾಗು ಮಾತಾಡ್ಸ್ತಾರ ನಿಮ್ ಗೆಳೆಯ ಗೆಳತಿಯಾರ ಹೇಗಾರು
ಗೆಳ ಗೆಳೆಯ ಗೆಳತಿಯರೆ ಎಲ್ಲಾ ಸೌಖ್ಯವಾಗಿದ್ದಾರೆ
ನಿಮ್ ಗೆಳೆಯಾರೆ ಎಲ್ಲರು ನಿಮ್ಗ್ ಚೆನ್ನಾಗ್ ಮಾತಾಡ್ಸ್ತಾರಾ
ಹ ಎಲ್ಲಾರು ಖುಷಿಯಾಗಿ ಇರ್ತೀವಿ ಚೆನ್ನಾಗ್ ಮಾತಾಡಸ್ತಾರೆ ಎಲ್ಲ ಚೆನ್ನಾಗಿ್ ನಡತಿದೆ ಕಾಲೇಜ್ ಜೀವನ
ಎಷ್ಟೊತ್ತಿಂದ ಎಷ್ಟೊತ್ತವರ್ಗೂ ತಗೋತಾರು ನಿಮ್ ಕಾಲೇಜ್ನ
ನಮ್ಮ ಕಾಲೇಜ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯ ತನಕ್ಕೆ ಕಾಲೇಜು ನಡೀತಿವಿ ಮ ಮಧ್ಯಾಹ್ನ ಒಂದು ಹ ಮಧ್ಯಾಹ್ನ ಒಂದು ತಾಸು ಊಟಕ್ಕೆ
ಊಟ ಮಾಡಕ್ ಬಿಡ್ತಾರ
ಹೌದು ಮತ್ತೆ ಕಾಲೇಜ್ಿಗೆ ಹೋಗಿ ಕೂತ್ಕೊಳ್ಳಬೇಕು ಅದೇ ಕ್ಲಾಸಲ್ಲಿ
ಹೌದಾ ನೀವು ಎಲ್ಲ ಕ್ಲಾಸ್ ಮೀಟ್ಸ್ ಬರ ಕಾಲೇಜ್ ಬಿಟ್ಟು ಬರೋದಿಲ್ವಾ ಮಧ್ಯಾಹ್ನ ಎಲ್ಲಾ
ಅಯ್ಯ ನಾವಂತ ಕೆಲ್ಸ ಮಾಡೋದೇ ಅಲ್ವಲ್ಲ ಜೀವನದಲ್ಲಿ ಮಾಡದಿಲ್ಲ ಅಂತ ಕೆಲ್ಸ ತಂದೆ ತಾಯಿ ಓದಕ್ಕೆ ಕಳಿಸಸ್ತಾರೆ ಹೊರ್ತು
ಹಾ
ಸುಮ್ನೆ ಕಾಲೇಜ್ ಗಳನ್ನು ಎಗರಿಸಕೊಂಡು ಹೋಗಿ ಅಲ್ಲಲ್ಲಿ ಬಿಟ್ಟ ಬಿಿಡಿ ಅಂತ ಕಳಸೋದಿಲ್ಲ ಯಾರು ಜೀವನದ ಬಗ್ಗೆ ತಿಳ್ಕೊಂಡು ನಡಿೀಬೇಕಂದ್ರೆ ಕಾಲೇಜಿಗೆ ಹೋಗಿ ಕುತ್ಕೊಳ್ಬೇಕು ಪ್ರತಿಯೊಂದು ಏನದು ತರಗತಿಗಳನ್ನು
ಪ್ರತಿಯೊಂದು ತರಗತಿ ಹಾ
ಪ್ರತಿಯೊಂದು ತರಗತಿಗಳನ್ನು ಬ ಭಾಗಿಯಾಗಿ ಅದರ ಬಗ್ಗೆ ತಿಳಿದುಕೊಳ್ಳುವುದೇ ವಿದ್ಯಾರ್ಥಿ ಲಕ್ಷಣಗಳು
ಹ ಒಂದು ಕ್ಲಾಸ್ನ ಒಂದು ಒಬ್ಬರ ಪಾಠನುೂ ತಪ್ಪಿಸ್ಕೊೊಳ್ಳದಿಲ್ವಾ ನೀವು
ನಾವು ಯಾವ್ದ ತಪ್ಪಸ್ಕೊಳ್ಳೋದಿಲ್ಲ ನಮ್ಮ ಗೆಳೆಯರಿದ್ದಾರೆ ಒಬ್ಬೊಬ್ಬರು ಹಾ ತರಗತಿಯಲ್ಲಿ ಕೂತುಕೊಳ್ಳುವುದಿಲ್ಲ ನಾನಂತೂ ಹೋಗುವುದಿಲ್ಲ ನಾನು ಅವರ ಗುಂಪಿಗೆ ಸೇರುವುದನಲ್ಲ
ಹೌದಾ ಅಂತ ಒಳ್ಳೆ ವಿದ್ಯಾರ್ಥಿ ನೀವು
ಹೌದು ನಮಗೆ ಸೂರ್ಯ ಮ್ಯಾಮ್ ಬ ಬರ್ತಾರೆ ಎಂಬ ಒಂದು ಭರವಸೆ ಕ್ಲಾಸ್ ಅಲ್ಲಿ ಅದಕ್ಕೆ ಬಿಟ್ಟು ಹೋಗಲ್ಲ
ಹಾ ಏನಾಗ್ಲಿ ನಿಮ್ಮ ಅಚ್ಚುಮೆಚ್ಚಿನ ಶಿಕ್ಷಕಿ
ಹೌದು ನಮ್ಮ ಅಚ್ಚುಮೆಚ್ಚಿನ ಶಿಕ್ಷಕರು ನಮಗೆ ಸ್ಫೂರ್ತಿದಾಯಕವಾಗಿದ್ದಾ
ಹಾ
ನೋಡಿ ಹೇಗಿದೆ ನಮ್ಮ ಕಾಲೇಜು ಜೀವನ
ಚೆನ್ನಾಗ ಐತಿ ಬಿಡು
ಕಾಲೇಜ್ ಕಡೆಯಿಂದ ಒಂದು ಪ್ರವಾಸಕ್ಕೆ ಹೊರಟಿದ್ದೇವೆ ಅದಕ್ಕೆ ನಿನಗೊಂದು ಬರ್ತೀಯ ಅಂತಂದು ಕರೆ ಮಾಡಿದ್ದು ಬನ್ನಿ ಹೋಗೋಣ
ಹೌದಾ ಯಾವಾಗ ಹೋಗ್ತೀರಾ
ಚಿಕ್ಕಮಂಗಳೂರು ಕಡೆ ಹೋಗ್ತಾ ಇದೆ ನೋಡಿ ಪಯಣ
ಹೌದಾ ಚಿಕ್ಕಮಂಗಳೂರಾರು ಯಾರು ನಿಮಗೆ ಸ್ನೇಹಿತದ್ದಾರಾ
ಲ್ಲ ಸ್ನೇಹಿತರಂತೆ ಯಾರು ಇಲ್ಲ
ಹ್ಮ್
ಸುಮ್ನೆ ಹೋಗಿ ಬರುವುದು ನಾವು ನಮ್ ಗೆಳೆಯರು ಎಲ್ಲರೂ ಸೇರಿ ಮಳೆಗಾಲ ಅಲ್ವಾ ಮಳೆಯಲ್ಲಿ ಹೋಗಿ ಹ್ಮ ಖುಷಿಯಾಗಿರಬೇಕು ಏನಿಲ್ಲ ಜೀವನದಲ್ಲಿ
ಹೌದೌದು
ಕುಡಿಬೇಕ್ ತಿನ್ನಬೇಕು ಹೋಗ್ಬೇಕು ಅಷ್ಟೇ
ಹ ಯಾವಾಗ ಹೋಗ್ತಿದ್ದೀರಾ
ಇನ್ನೊಂದು ಐದು ದಿನ ಬಿಟ್ಟು ಹೋಗ್ತಿದೀವಿ ನೋಡಿ
ಹೌದಾ ಹ್ಮ ಚಿಕ್ಕಮಂಗಳೂರು ಅಷ್ಟೇನಾ ಬರ್ತೀನಿ ಬರ್ತೀವಿ ಹಾ ಬರ್ತೀವಿ ಬರ್ತೀವಿ ಚಿಕ್ಕಮಂಗಳೂರು ಅಷ್ಟೇನಾ ಮತ್ತೆ ಬೇರೆ ಎಲ್ಲಾದ್ರೂ ಹೋಗ್ತೀರಾ
ನೋಡಬೇಕು ಫಸ್ಟು ಅಲ್ಲಿಗಾದರೂ ಹೋಗೋಣ ಅದಕ್ಕೆ ಹೇಳ್ತಿದ್ದಿ ಸ್ಥಳಗಳು ಅಲ್ಲಲ್ಲೇ ಇದ್ದಾವೆ ನೋಡುವಂತ ಸ್ಥಳಗಳು
ಹಾ ಕುದುರೆಮುಖದಲ್ಲಿ ಬರುತ್ತದೆ
ಎಲ್ಲಾ ಅಲ್ಲೇ ಇದೆ ನೋಡಿ ಕಳಸ ಕುವೆಂಪ ಅವರ ಮನೆ ಎಲ್ಲ ಚೆನ್ನಾಗಿದೆ ಅಂತೆ ಎಲ್ಲಾರೂ ಹೋಗ್ತಿದಿದ್ದಾರೆ ಅದಕ್ಕೆ ನಾವು ಒಂದು ಪ್ರವಾಸಕ್ಕೆ ಹೋಗೋಣ ಅಂತ ಹೇಳ್ತಿದ್ದವಿ
ಹ್ಮ್ ನಿಮ್ಮ ಗೆಳೆಯ ಗೆಳತಿಯರು ಎಲ್ಲರೂ ಬರ್ತಾರಾ
ಹೌದು ನಮ್ಮ ಸೂರ್ಯ ಶಿಕ್ಷಕಿಯೂ ಬರುತ್ತಾಳೆ
ಹೌದಾ
ಅವರು ಬಂದರೆ ಸಾಕು ನಮಗೆ
ಹ ಬೇರೆ ಯಾರ್ ಶಿಕ್ಷಕರು ಬೇಡವೇ
ಬೇರೆ ಯಾರೂ ಬರೋದು ಅವಶ್ಯಕತೆ ಇಲ್ಲ ಅವರು ಒಬ್ಬರೇ ಇದ್ರೆ ಸಾಕು ನಮಗೆ
ಹ್ಮ
ಸರಿ ಬಿಡಿ ನೀವು ಬನ್ನಿ ಹ್ಮ್ ಸರಿ ಧನ್ಯವಾದಗಳು
ಹಾ ನಿಮಗೂ ಧನ್ಯವಾದಗಳು
ಹ್ಮ್ ಹ್ಮ್
ಇದೇನ ಫೊನೆನ್ ತೋರ್ಸವಲ್ದಲ್ಲ